ಹಲೋ
ಹ್ಮ್ ಕೇೇಳಸ್ತಿದಯಾ
ಹ್ಮ್ ಕೆಲಸಾತ್ಯತಿ
ಏನ್ ಮಾಡ್ತಿದಯ
ಸುಮ್ನೆ ಖಾಲಿ ಕುಂತಿದ್ದೆ
ಹೌದ ನಾನು ಹಾಗೆ ಕಾಲಿ ಕುಂತಿದ್ನಪ್ಪ ಮತ್ತೆ ಟೀ ಸ್ನಾಕ್ಸ್ ಏನಾದ್ರು ಆಯ್ತಾ
ಸ್ನಾಕ್ಸ್ ಇನ್ ತಿನ್ಬೇಕು ಮಳೆ ಬರಂಗಾಗಿದೆ
ಹೌದಾ ನಮ್ ಕಡೆನೂ ಇವಾಗ ಹಂಗೆ ಅನಿಸ್ತಿದೆ
ಹ್ಮ್ ಬರ್ಬೇಕು ಈ ಶೆಕೆೆಗೆ ಒಂಚೂರು ಮಳೆ ಆದ್ರೆ ಒಂಚೂರು ಒಳ್ಳೆ ತಂಪು ಗಾಳಿಯಾರು ಬೀಸುತ್ತೆ
ಎಷ್ಟು ಗೊತ್ತಾ ಬಿಸಲು ತರ್ಟಿ ಥತ್ರೀ ತರ್ಟಿ ಫೋರ್ ಎಲ್ಲ ಓಡ್ತಿದ ಪಸ್ ಡಿಗ್ರಿ ಸೆಲ್ಸಿಯಸ್
ಹ್ಮ್ ನೀನ್ದು ಆ ಬಟ್ಟೆ ಕಾಕಿ ಬಟ್ಟೆ ತೀರಾ ತ್ರಾಸ ಆಗ್ತದೆ
ನಿಜ ಅಪ್ಪಾ ದೇವ್ರೆ ಸಾಕಾಗಿ ಹೋಗಿರತ್ತೆ ಆಮೇಲೆ ನೋಡಿದ್ರೆ ಎಲ್ಲಾ ನ್ಯೂಸ್ಲ್ಲೆಲ್ಲ ಪಕ್ಷಿಗಳು ಎಲ್ಲಾ ಮೇಲಿಂದೇ ಇಲಿಗೆ ಸತ್ ಹೋಗ್ತಿವೆ
ಹೌದಲ್ಲ ಜಾಸ್ತಿ ಅಲ್ಲಾ ಈ
ಹ್ಮ್ ಮನುಷ್ಯರೇ ಮನುಷ್ಯನ್ರಿಗೆ ಆಗ್ತಾ ಇಲ್ಲ ಇಷ್ಟೊಂದ ಆಗಾಗಿದೆ ನ್ ಪ್ರಾಣಿ ಪಕ್ಷಿಗಳಿಗೆ ಹೆೇಗ್ತಾಡ್ಕೊಂತವೆ
ಹ್ಮ್ ನೀರ್ ಕೂಡ ಸರಿಯಾಗಿ ಸಿಗಲ್ಲ ಅಲ್ಲೇ ಹಳ್ಳಿ ಒಂದು ನಮ್ಮ್ ಊರ್ ಕಡೆ ಎಲ್ಲ ನೀರ್ ಸಮಸ್ಯೆ ಜಾಸ್ತಿ ಆಗುತ್ತೆ ಇವಾಗ
ಏನ್ ಮಾಡಕ್ಕಾಗುತ್ತೆ ಒಂಥರ ಇದೊಂದು ಇದೊಂದು ಇದೊಂದ್ ಪಿರಯಡ್ ಅನ್ನ ದಾಟ್ ಹೋಗ್ಲಿಕ್ಕೆ ಒಂಥರ ಎಲ್ರಿಗೂ ಹಿಂಸೆ ಇನ್ನುೂ ಚಳಿಗಾಲ ಇದ್ರೆ ಓಕೆ ಬಿಡು ಏನು ಚಳಿ ತಡ್ಕೋ
ಹಾ ಏನು ಹ್ಮ್ ಬೆಚ್ಚಗಿರ್ಬೋದು ಚಳಿಗಾಲಕ್ಕೆ ಹೊ ಕಸ್ಕೊಂಡ್ ಮಾಡ್ಕೊಂಡ್ ಹಂಗೆ ಹಿಂಗೆ ಇವಾಗ ಫ್ಯಾನ್ ಇಲ್ಲ ಎ ಸಿ ಇಲ್ಲ ಏನಾದ್ರು ಇಲ್ಲ ಅಂದ್ರೆ ಅಯೋ ನಿಜ ತಡ್ಕೊಳಕ್ ಆಗಲ್ಲ ಊಟ ಮಾಡಿದ್ ಕೂಡ ಡೈಜೆಸ್ಟ್ ಆಗ್ಲಿಲ್ಲ ತೊಂದರೆ ಆಗ ಸ್ಟಾರ್ಟ್ ಆಗ್ಬಡುತ್ತೆ
ಹ್ಮ್ ನಿಜ ಹಂಗೆ ಆಗ್ತಿದೆ ಎಲ್ಲ ಅಷ್ಟೊಂದು ಶಕೆ ನೀರ್ಗೆ ನಾವೇ ಯಾವ್ ತರ ನೀರ್ ಕುಡತಿೀವೋ
ಹ್ಮ್ ಮತ್ತೆ ಇವಾಗ ಜಾಸ್ತಿ ಇವಾಗ ತಂಪ್ ನೀರು ಕುಡಿ ನೆಗಡಿ ಬಂದಂಗ ಅವ
ನಿಜ ಹ್ಮ್
ಅದೊಂತರ ಇರಿಟೇಷನ್ ಏನ್ ಮಾಡ್ತಿದಾರ ನಿಮ್ಮ್ ಅಣ್ಣ ಅಣ್ಣನ ಜೊತೆನೆೇ ಇರೋದಲ್ಲ ನೀನು
ಹೌದು ನಾನು ನಮ್ಮ ಅಣ್ಣನೇ ಇರೋದು
ಹ್ಮ್ ಹ್ಮ್ ಹ್ಮ್ ಇವಾಗೇನು
ಆಯ್ತಾ
ನಾನ್ ಸ್ವಲ್ಪ ಹಂಗಂಗೆ ಮಾಡಿದ್ವಲ್ಲ ಸ್ಕೂಲ್ ಫ್ರೆಂಡ್ಸಗೆಲ್ಲ ಅಷ್ಟೊಂದ ಹೆ ಕರಿಯಕ ಆಗ್ಲಿಲ್ಲ ನನ್ ಮದ್ವೆ ಬರರಂತೆ ಅಕ್ಕ ಅಂದು ಮದ್ವೆ ಆಯ್ತು ಅಕ್ಕ ಎಂ ಎಸ್ಸ ಎಮ್ ಎ ಬಿ ಎಡ್ ಮುಗಸಿದ್ಲಾ ಎಮ್ ಎ ಬಿ ಎಡ್ ಮುಗಸಿದ್ಮೇಲೆ ಟೀಚಿಂಗ್ ಮಾಡ್ತಿದ್ಲು
ಹಾ ಗೊತ್ತಿತ್ತು ಟೀಚಿಂಗ್ ಮಾಡ್ತೇವಿ ನಾನ್ ಬಾಗ ಒಂದ್ಸರಿ ಹೋಗ್ಬೇಕಾದ್ರೆ ಒಂದ್ ಎರಡ್ ಸರಿ ಬಸ್ ಅಲ್ಲಿ ಭೇಟಗಿದ್ರು ಹಾ ಅಂದ್ರ ನಾನು ಕಾಲೇಜ್ ಮುಗಸ್ ಬರ್ ನ್ನ ಯಾವಾಗ ಗೊತ್ತಿಲ್ಲ ಒಂದ್ಸರಿ ಹೋಗ್ಬೇಕಾದ್ರೆ ಅಲ್ಲಿ ಮುರ್ಗುಂಡಿ ಕಲ್ಸಕ್ ಹೋಗ್ತಿದ್ರಲ್ಲ ಬೀಚ್ ಮಾಡ್ಲಿಕ್ಕೆ
ಹಾ ಹಾ ಹೌದೌದು ಅಲ್ಲಿ ಹೋಗ್ತಿದ್ಲು
ಹಾ ಅವವಾಗ ಒಂದ್ ಎರಡ್ ಸರಿ ಭೇಟಿ ಆಗಿದ್ರು ಮತ್ತೆ ಏನ್ ಮಾಡ್ತಾರೆ ಬಾವ
ಬಾವ ಇವು ಕೋಟ ಅಲ್ಲಿ ಅಂದ್ರೆ ಎಸ್ ಡಿ ಎ ಬಾವ ಒಂದು ಹ ಅವರು ಅಲ್ಲೇ ಕೆಲ್ಸ ಮಾಡ್ತಾರೆ ಅಕ್ಕ ಅವರು ಜೊತೆಗೆ ಇದ್ದಾರೆ ಜಮಖಂಡಿಯಲ್ಲಿ
ಜಮಖಂಡಿಗೆ ಕೊಡ್
ಅಂದ್ರೆ ಅಕ್ಕಂದು ಮ ಗಂಡನ ಮನೆ ಬೇರೆ ಊರು ಆ ನಮ್ಮ ಮಾಮ ಅವರು ಅಲ್ಲೇ ಕೆಲ್ಸ ಮಾಡ್ತಾರೆ ಅಲ್ಲೇ ಇರ್ಬೇಕು ಹಕು ಅಂತೇಳಿ ನಮ್ಮ್ ಊರಿಗೂ ಸಮೀಪ ಆಗತ್ತಲ್ಲಾ ನಮ್ಮ್ ಅಪ್ಪಾಜಿ ಅಮ್ಮ ಒಬ್ರ ಇಬ್ರೇ ಆಗ್ತಾರಲ್ಲಾ ಹಂಗಾಗಿ ಅವಾಗವಾಗ ಗ ಬಂದು ಹೋಗಿ ಮಾಡಕ ಆಗತ್ತೆ ಅವ್ರಿಗೂ ಅಂದ್ರೆ ಒಂಟಿ ತರ ಕಾಡ್ಬಾರ್ದಲ್ಲಾ ಇಷ್ಟೊತ್ತಿಗೆ ಎಲ್ರು ಹೋದ್ರೆ ಅವ್ರ ಇಬ್ಬಿಬ್ರ ಆಗಿ ಅವ್ರಗ ಒಂತರ ಅನ್ಸುತ್ತೆ
ಹೌದೌದು ನಿಜ
ಸಂಡೇ ಸ್ಯಾಟರ್ಡೆ ಎಲ್ಲಾ ಕೋರ್ಟ್ ಎಲ್ಲ ಆಲ್ಮೋಸ್ಟ್ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಎಲ್ಲ ರಜೆ ಇರುತ್ತೆ ಅದಕ್ಕೆ ಹೋಗಿ ಹಗಿ ಬಂದು ಮಾಡ್ಲಿ ಅಂತ ಅಲ್ಲೇಇದಾರೆ
ಹಂಗಿದ್ರೆ ಒಳ್ಳೇದ್ ಬಿಡಪ್ಪ ಮನೆಯರ್ಗೂ ಅಂದ್ರೆ ಯಾವಾಗ್ಲೂ ಅಕ್ಕಂಗೂ ಅಪ್ಪ ಅಮ್ಮನ ಜೊತೆ ಇದ್ದೀನಿ ಅಂತ ಅನ್ಸುತ್ತೆ ಆಮೇಲೆ ಮೆಲ್ಲಾ ಮಗಳು ಇಲ್ಲೇ ಇರ್ತಾಳೆ ಬಿಡು ಅಂತ ಅವ್ರಿಗೂ ಒಂಥರ ನಿರಾಳ ಆಗಿರ್ತಾರೆ
ಹಾ ಇವಾಗ ಅಮ್ಮನ್ಗೂ ಇವಾಗ ಸಂಡೆ ಅಥವಾ ಶನಿವಾರ ಎಲ್ಲಾ ಬಂದ್ರೆ ಏನಾದ್ರು ಮಾಡ್ತಾರೆ ಹೊಸ್ತು ಅಡಗೆ ಮಾಡೋದ್ರಲ್ಲಿ ಹಂಗೆಲ್ಲಾ ಮಾಡಿ ಒಂದ್ ಸ್ವಲ್ಪ ಸಮಯ ಕಳಿತಾರೆ ಅವ್ರ ಜೊತೆ ನೀವ್ರಿಗ ಇದ್ದಂಗ ಆಗತ್ತೆ
ನಿಜ ನಿಜ ಅದು ಬೇರೆದವ್ರಲ್ಲಾ ಆದಂಗ ಆಗಲ್ವಲ್ಲ ಮನೆ ಮಕ್ಳ ಆಗ ತರ ಬೇರೆದವ್ರು ಯಾರ ಬಂದ್ರು ಅ
ಅಲ್ಲ ಅದು ನಮ್ಮೂರ್ ನಮ್ಗೆ ಆತರ ಅನ್ಸ್ತಾರೆ
ಹ್ಮ್ ಮತ್ತೆ ನೀನ್ ಊರಿಗ್ ಹೋಗಿಲ್ವಾ
ಇವಾಗೇನ್ ಹೋಗಿಲ್ಲಲ್ಲೇ ಮುಂದಿನ ತಿಂಗಳು ನಂದ ಎಕ್ಸಾಮ್ಸ್ ಎಲ್ಲ ಇದಾವೆ ಅದ್ ಮುಗಸ್ಕೊಂಡ್ ಊರ್ಗ್ ಹೋಗ್ಬೇಕು ಹು ಅಂತ
ಹೌದಾ
ಮತ್ತೆ ನಿಮ್ಮಣ್ಣ ಏನು ಇವಾಗ ನಿಮ್ ಜೊತೆಗೆ ಏನ್ ಮಾಡ್ತಿದಾರ ಅಣ್ಣ ಇವಾಗ
ಎಣ್ಣಂದು ಡಿಗ್ರಿ ಮುದ್ರೆ ಸ್ವಲ್ಪ ಮಿಡಲ್ ಗ್ಯಾಪ್ ಆಗಿತ್ತಲ್ಲಾ ಅದೇ ಮ ವಾಪಸು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಧಾರವಾಡದಲ್ಲಿ ಕೋಚಿಂಗ್ ಮಾಡ್ಕೊಂಡು
ಹಾ ಹಾ ಹಾ ಹಾ
ಟಿ ಪ್ರಿಪೇರ್ ಆಗ್ತಿದ್ದಾನೆ ನಾನನ್ ಧಾರವಾಡದದಲ್ಲಿ ಇದನ ನಾನು ಇಲ್ಲಿ ಒಬ್ಬಳೆ ಮನೆ ಮಾಡಿ ಒಬ್ಬಳೆ ಹಕ್ತಿದೀನಿ ನನಗೂ ಜೊತೆಗ ಆಗುತ್ತೆ ಇಲ್ಲೇ ಹ ಅದು ಅಂತೆ ಬಾ ಅಂತ ಕರ್ಸ್ಕೊಂಡಿದೀನಿ ಆಯತ ಸ್ಟಡಿ ಮಾಡ್ತಿರ್ತಾರ
ಅಂದ್ರೆ ಅಣ್ಣ ನಿನ್ ಜೊತೆಗೆ ಬಂದಿರೋದು ಬೆಂಗ್ಗಳೂರ್ಗನು
ಅಂದ್ರೆ ನನ್ ಬಂದಾದ್ಮೇಲೆ ಒಂದ್ ಎರಡ್ ತಿಂಳಿಗೆ
ಹ ಹಾ ಹಾ ನಿನ್ ಜೊತೆ ಆಗ್ಲಿ ಅಂತ ಅವ್ರಿಗೂ ಓದಕ್ ಸಹಾಯ ಆಗ್ಲಿ ಅಂತ
ಅಂದ್ರೆ ನಾನನ್ ಟ್ರೈನಿಂಗ್ ಅಲ್ಲಿ ಇದ್ನಲ್ಲ ಟ್ರೈನಿಂಗ್ ಮುಗಿಸಿ ಬಂದಾದ್ಮೇಲೆ ಇಲ್ಲಿ ಮನೆ ಹುಡ್ಕ ಆದ್ಮೇಲೆ ನಮ್ಮಮ್ಮ ಒಂದ್ ಬಂದ್ ಒಂದ್ ತಿಂಗ್ಳಿದ್ರು ಅವರು ಹೋದಾದ್ಮೇಲೆ ಅವನ್ಕೊ ಹಾ ಫಸ್ಟ್ ಮ ಮಾಡಿದಾಗ ಒಂದ್ ಹದನೈದು ದಿನ ನಾನು ಇದ್ದೆ ಒಬ್ಳೇ ಆಮೇಲೆ ನಾನನ್ ಊರಿಗೆ ಹೋಗಿದ್ದೆ ಒಂದ್ ಸ್ವಲ್ಪ ದಿನ ರಜೆ ತಗೊಂಡು
ಹಾ ಹಾ
ಬೇಕಾದರೆ ಕರ್ಕೊಂಡ ಬಂದಿದೆ ಅವ್ರು ಓದ್ ಅವ್ರ ಅವ್ರ ಇರ್ಬೇಕಾದ್ರೆ ಅಣ್ಣ ಬಂದ ಬಂದಾದ್ಮೇಲೆ ಹಮ್ಮ ಹೌದು
ಹಾ ಹಾ ಹ್ಮ ಹ್ಮ್ ಹ್ಮ್ ಹ್ಮ್ ಅಣ್ಣ ಏನಿವಾಗ ಅವ್ರೇ ಸ್ವಂತ ಓದ್ತಿದಾರ ಅಥವಾ ಎಲ್ಲಾದ್ರೂ ಕ್ಲಾಸ್ ಎಲ್ಲಾ ತಗೊಂತಾರ
ಅಂದ್ರೆ ಕೋಚಿಂಗ್ ಮುಸ್ಕೊಂಡ್ ಬಂದಿದ್ದಾನಲ್ಲಾ ಸದ್ಯಕ್ಕೆ ಏನ್ ಕ್ಲಾಸ್ದ ತಗೊಂಡಿಲ್ಲ ಅದೇ ಓದ್ತಿರ್ತಾನೆ
ಹಾ ಹಾ ಹಾ ಹಾ ನೀನು ಅವ್ರಗೂ ಅಡ್ಗೆ ನಿನ್ಗೂ ಅಡ್ಗೆ ಎಲ್ಲ ನೀನೇ ಮಾಡ್ತ ಅಥವಾ ಅಣ್ಣನ ಹೆಲ್ಪ್ ಮಾಡ್ತಾರ
ಏನಿಲ್ಲ ಒಂದ್ಸರಿ ನಾನೇ ಬಿಟ್ಟು ಹೋಗಿರ್ತೇನೆ ಆತ ಮಾಡಿರ್ತಾನೆ ಒಂದ್ಸರಿ ಮನೇಲಿ ಇದ್ರೆ ಎಲ್ಲಾ ಮಾಡ್ಕೊಂತೀವಿ
ಅಯ್ಯೋ ನಿಮ್ಮ ಅಣ್ಣ ಅವರು ಮಾಡ್ತಾರ ಅಂದ್ರೆ ಹೆಲ್ಪ್ ಮಾಡ್ತಾರೆ ಅಂತ
ಹಾ ಹೆಲ್ಪ್ ಮಾಡ್ತಾರೆ ಅದ್ರಲ್ಲಿ ಏನಿದೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅಂದ್ರೆ ಅಣ್ಣಂದ ಅವರು ಕಾಂಪಿಟೇಟಿವ್ ಫೀಲ್ಡಗೆ ಬಂದು ಅವರು ಗೋರ್ಮೆಂಟ್ ಜಾಬ್ ಮಾಡೋರು
ಹ್ಮ್ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆಯಲ್ಲಾ ಓದ್ಲೇಬೇಕಲ್ಲ ಆದ್ರೂ ನಮ್ ಕಡೆ ಕಂಪೇರ್ ಮಾಡಿ ಕಡೆಲ್ಲ ಕಂಪೇರ್ ಮಾಡಿದ್ರೆ ನಮ್ ಕಡೆ ಅಂದ್ರೆ ಜಾಬ್ ಸಿಗೋದು ಕಡಿಮೆ ಇನ್ಕಮ್ ಕ ಮ
ಅದು ಹೆಂಗಾಗತ್ತೆ ಗೊತ್ತಲ್ಲೆ ಈ ಕಡೆ ಜನ ಯ ಯಾವದಾದ್ರರು ಸರಿ ನಾವು ಕೆಲ್ಸ ಮಾಡೋಣ ಅಂತ ಮಾಡ್ತಾರೆ ನಮ್ ಜನ ಹಂಗಲ್ಲ ಇಲ್ಲ ಗೋರ್ಮೆಂಟ್ ಅಂದ್ರೆ ಇವಾಗ ಗೋರ್ಮೆಂಟೇ ಮಾಡ್ಬೇಕು ಆತರ ನಾವು ಏ ಇಲ್ಲ ಎಷ್ಟ್ ವರ್ಷನಾದ್ರರು ಹೋಗ್ಲಿ ಅದ್ನೇ ಮಾಡೋಣ ಅಂತ
ತರಲ್ಲ ಇದೇ ತರ ಇರ್ಬೇಕು ಹಿಂಗೆ ಇರ್ಬೇಕು ಅಂತೇಳಿ
ಇಲ್ಲ ಇದ್ ಬಿಟ್ಟು ಹೋರೆ ಇಲ್ಲ ಊರಲ್ಲಿ ನೋಡ್ಕೊಳ್ಳೋಣ ಬಿಡು ಊರಲ್ಲೇ ಹೋಗ ಆಗಿರೋಣ ಊರಲ್ಲೇ ಹೊಲಾ ಮನೆ ನೋಡ್ಕೊಂಡಿರೋಣ ಅಂತ ಅನ್ಕೊಂಡ್ ಬಿಡ್ತಾರೆ ಆದ್ರೆ ಈ ಕಡೆವರಂಗಲ್ಲ ಯಾವ್ದ ಹಾ
ಇದೇ ಒಂದ್ ಆಪ್ಷನ್ ಇದ್ದಂಗೆ ಫೀಲ್ ಮಾಡ್ತಾರಲ್ಲ ಏನ್ ಅದ್ದೇ ಮಾಡ್ಬೇಕಾಗತ್ತೆ ನಾ
ಇಲ್ಲ ಈ ಈ ಕಡೆ ಅವ್ರ ಹೆಂಗ ಅನ್ಕೊಂತಾರೆ ಈ ಯಾವ್ದಾದ್ರು ಒಂದ್ ಸರಿ ಜೀವನಕ್ಕೆ ಆಗುವಂತದ್ ಯಾವ್ದಾದ್ರು ಒಂದ್ ಕೆಲಸ ಮಾಡೋಣ ಅಂತೇಳಿ ಮಾಡ್ತಾರೆ
ಹ್ಮ್ ನಮ್ ಕಡೆ ಎಲ್ಲ ಪರ್ಟಿಕ್ಯುಲರ್ಲಿ ಇದೇ ಆಗ್ಬೇಕು ಇದೇ ಮಾಡ್ಬೇಕು ಒಂತರಾ
ಏ ಅಷ್ಟ್ ಕಡಿಮೆದ ಆದ್ರೆ ಯಾಕ್ ಮಾಡತತಿಯಬಾ ಮನೇಲ್ ಬಂದ್ ಹೊಲ ನೋಡ್ಕೊಂಡಿರೋ ಅಣಕ್ ಸ್ಟಾರ್ ಮಾಡ್ಬೇಕು. ಕರಮನ ಅವರೆಲ್ಲ. ಹಂಗಾಗಿ ಅವ ಇವಾಗ ಏನಾಗಿದೆ ಸರಿಯಾಗಿ ಕಕೊ ಆಗ್ತಿಲ್ಲ ಅಲ್ಲೇ ನೋಡಿ. ನೀನು ನಿನ್ ಗೊತ್ತೇ ಇರುತ್ತೆ ಹ್ಮ. ಅದೊಂದ ಕಷ್ಟ ಬೇರೆ ಪಾಪ ಎಷ್ಟ್ ವರ್ಷ ಕೂತು ಓದಿದ್ರುನು ಇವಾಗ ಸರಿಯಾಗಿ ಅದಕ್ಕೆ ಎಷ್ಟ ಅಂತ ಓದ್ಕೊಂಡ್ ಎಷ್ಟ್ ಜನಕ್ಕ ಅಂತ ಹೇಳಕ್ ಆಾಗತ್ತೆ ಹೇಳು ಎಷ್ಟ್ ವರ್ಷ ಇನ್ನು ಓದ್ತಿದೀವಿ ಓದ್ತಿದೀವಿ
ನಿಜ ಅದೊಂ ತರ ಹಿಂಗಸೆಪ್ಪಾ
ನಿಜಲ್ಲಿ ಅವರು ಇವಾಗ ಅವ್ರಗ್ ಗೊತ್ತಿರಲ್ಲ ಕೇಳೋಗೆ ಸುಮನೆ ಕೇಳ್ಬಿಡೋದು ಆಮೇಲೆ ಏನಾದ್ರು ಅಂದ್ಬಿಡೋದು ಆದ್ ನಮ್ಗೆ ಹ ದರ್ ಅಷ್ಟೇ ಗೊತ್ತಿರುತ್ತೆ ಇನ್ನು ಎಷ್ಟ್ ವರ್ಷ ಹಓ್ತಿಯಪ್ಪಾ ಅಂತಿರ್ತಾರೆ
ಅಂದ್ರೆ ಅವ್ರಿಗೆ ಈ ತರ ನೋಟಿಫಿಕೇಶನ್ ಮಾಡಿದ್ ಬಳಕ ಜಾಬ್ ಹೋಗ್ಬೇಕು ನೋಟಿಫಿಕೇಶನ್ ಆದ್ಮೇಲೆನೆ ಅವ್ರು ಕರೀತಾರೆ ಅವವಾಗಿಾಗಿಂತಲ ನಾವು ವೇಟ್ ಮಾಡ್ಬೇಕು ಈ ತರ ಏನನು ಗೊತ್ತಿರಲ್ವಲ್ಲ
ಹಾ ಗೊತ್ತಿರಲ್ಲ ಮತ್ತೆ ಈವನ್ ಇವ್ರು ಸರಿಯಾಗಿ ಕಾಲ್ಪ ಮತ್ತ ಅವ್ರು ಇನ್ನೊಂದ ಏನು ಯಾವ್ದಾದ್ರು ಒಂದು ನೋಟಿಫಿಕೇಶನ್ ಆದ್ರೆ ಅದ ಆಯ್ತಲ್ಲಾ ಅದಗಿತ್ತಲ್ಲಾ ಅದು ಯಾರಿಿಗೆ ಅಪ್ಲೈ ಆಗುತ್ತೆ ಯಾರ್ಯಾರಿಗೆ ಬರುತ್ತೆ
ಅದ್ ಏನು ಗೊತ್ತಿರಲ್ಲ ಅದ ಆದ್ರೆ ಅದ್ ಆಗ್ಲಿಲ್ವಾ ಯಾರ. ಕರ್ದಿದ್ ಅದು ಎಮ್ಮತ್ ಇನ್ನೊಂದು ಜನ ನಮ್ ಕಡೆ ಕಂಪೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹ್ಮ್
ಅಂದ್ರೆ ಇವಾಗ ಅಣ್ಣ ಏನ ಅವ್ರೇನ್ ಊರ್ ಕಡೆ ಎಲ್ಲ ಹೋಗಿಲ್ಲಾ ಇಲ್ಲೇ ಇದ್ದಾರೆ.
ಹೋಗಿದ್ದ ಸ್ವಲ್ಪ ದಿನ ಆಮೇಲೆ ಬಂದ.
ಹ್ಮ್. ನಾ ಇವಾಗ ಏನ್ ಅಕ್ಕಂದು ಮದ್ವೆ ಆಯ್ತಲ್ಲಾ ಅವ್ಳು ಅದ್ನೇ ಟೀಚಿಂಗಗೆ ಮುಂದುವರಿಸಸ್ತಿದ್ದಾಳೆ. ಹಾನ್ನ ಇನ್ ಇಲ್ಲೋದಿಲ್ಲ ಇನ್ ಮತ್ತೆ ಎಲ್ಲಾದ್ೂ ಪಾಪು ಎಲ್ಲ ಆದ್ರೆ ಮತ್ತ ಇಲ್ಲೇ ಬಂದ್ ಇರ್ಬೇಕಾಗತ್ತಲ್ಲ. ಮದ್ವೆ ಆಗಿನ ಒಂದ್ ಎರಡ್ ವರ್ಷ ಹಾಕ್ ಬಂತು ಮತ್ತೆ. ಹಂಗಾಗಿ ಅಲ್ಲೇ ಇದ್ದಾರೆ ಇವಾಗ. ಅವಾಗವಾಗ ಜಾಸ್ತಿ ದಿನ ರಜೆ ಇದ್ರೆ ಮಾಮರ ಊಗ್ ಹೋಗ್ತಾರೆ ಅವ್ರ ಸ್ವಂತ ಊರಿಗೆ. ಒಂದು್ ವಾರ ಈ ತರ ರಜೆ ಇದ್ರೆ ನಮ್ಮ ಆಮರ್. ಸರಿಯ ರಜೆ ಸಿಗುತ್ತೆ ಇವಳು ರಜಾ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ಊರ್ರಿಗೆ ಹೋಗೋದೆಲ್ಲ ಕಡಿ್ಮಿನೇ ಸಂಡೇ ಅಥವಾ ಸ್ಯಾಟರ್ಡೆ ಅಷ್ಟೆ.
ಹ್ಮ್ ಹಗೆ ಆಗತ್ತೆ ಈ ಪ್ರೊಫೆಷನಲ್ ಲೈಫಲ್ಲೇ ಹಂಗೆ ಏನ್ ಮಾಡಕ್. ಆಗಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬಿಡ್ಬೇಕಾಗತ್ತತ್ ನಾವು.
ಹ್ಮ್ ಕೆಲ್ಸ ಅಲ್ಲ ಇವಾಗ ಅವ್ರಿಗೆ ಹೇಳಕ್ ಆಗಲ್ಲ ಈಗ ಎಷ್ಟು ಕೆಲ್ಸದ್ದ ಜವಾಬ್ದಾರಿಗಳು. ಬಂದಾಗ ಎಕ್ಸ್ಕ್ಯೂಸ್ ಇರಲ್ಲ ನಮ್ಗೆ ಹಂಗೆ ಹಿಂಗೆ ಅನ್ನೋದು ಮಾಡ್ಲೇಬೇಕು. ಕಕ್ಕು ಮಾಡ್ತಿರ್ಬೇಕಾಗತ್ತ ಅಷ್ಟೆ ಮತ್ತೆ.
ಮತ್ತೆ ಏನ್.
ಟೀ ಕಾಫಿ.
ಇನ್ನುೂ ಮಾಡ್ಬೇಕು ಸದ್ಯಕ್ಕೇನಿಲ್ಲ. ಇವಾಗ್ಲೇ ಬಂದ ಡ್ಯೂಟಿ. ಟ್ಟಿ ಮುಗಸೊಂಡ್ ಬಂದ ಲೇಟ್ ಆಗಿತ್ತು ಸ್ವಲ್ಪ ಅಂದ ಊಟಾನೇ ಸ್ವಲ್ಪ ಲೇಟ್ ಆಗಿ ಮಾಡ್ಬಿಟ್ಟೆ.
ಹ್ಮ್ ಹಂಗೇಲೆ ಕೆಲ್ಸ ಅಲ್ಲ ಇವಾಗ ಮದ. ಮಧ್ಯಾ್ ಅಂದ್ರೆ ಮಧ್ಯಾಹ್ನದೊಳಗ್ ಬರ್ತೆ ಅಥವಾ ಮಧ್ಯಾಹ್ನದ ಮೇಲೆ ಈ ತರ ಡ್ಯೂಟಿ ಹೋಗ್ತ ಏನು.
ಹ್ಮ ಇವತ್ತು ಮಧ್ಯಾಹ್ ಮೇಲೆ ಬಂದಿದನಲ್ಲ ನಾಳೆ ಮಧ್ಯಾಹ್ನ ಹೋಗ್ತೇನೆಿ.
ಓ ಆಲ್ಟರ್ನೇಟಿವ್ ಡೇಸ್ ಹಾತ.
ಹಾ ಒಂದಿನ ಎ ಸಿಟ್ಟು ಎ ಸಿಿಟ್ಟ ಅಂದ್ರೆ ಎಂಟರಿಂದ ಎರಡು ಇರುತ್ತೆ.
ಹಾ ಹಾ ಹಾ ಹಾ.
ಂದ್ರೆ ಎರಡರಿಂದ ರಾತ್ರಿ ಎಂಟರವರೆಗೂ ಇರುತ್ತೆ.
ಹ್ಮ್ ಹ್ಮ್ ಹ್ಮ್ ಹಂಗಿದ್ರೆ ಸ್ವಲ್ಪ ರೆಸ್ಟ್ ಮಾಡು ಬಂದಿದಿ ಅನ್ಸತ್ತೆ ಬಿಸಿಲಲ್ಲಿ.
ಹೌದು ಮಾರ್ನಿಂಗ್ ಅಂದ್ರೆ ಬೇಗಾನನೆ ಹೋಗಿರ್ತೇನಲ್ಲಾ ಅಂದ್ರೆ ಆ ವರೆಗೆ ಅಂದ್ರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸ್ವಲ್ಪ ದೂರ ಆಗುತ್ತದ ನಾವು ಇರೋ ವರ್ಕ್ ಪ್ಲೇಸ್ ಮತ್ ನಮ್ಮ
ಹಾ ಹಂಗಾಗಿ ಸಮಸ್ಯೆ ನಿದ್ದೆ ಅಥವಾ ಸುಸ್ತು ಅವೆಲ್ಲ ಸ್ವಲ್ಪ ಜಾಸ್ತಿ ಮ ಹ
ಹ್ಮ್ ಹ್ಮ್ ಅಂದ್ರೆ ಬ ಅಂದ್ರೆ ಹ ಆಯ್ತು ಸರಿ ಸರಿ ಬಾ ಇಡ್ಲಾ ಹಾ